ಹಲೋ
ಕೇಳಿಸ್ತಾ ಇದೆಯಾ.
ಹಾ ನಿಂಗೆ
ಹಾ ಕೇಳಸ್ತಾ ಇದೆ.
ಏನ್ ಮಾಡ್ತಿದ್ರೆ.
ಏನ್ ಮಾಡ್ಲಿ ಸುಮ್ನೆ ಕೂತಿದೆ ನೀವ್ ಏನ್ ಮಾಡ್ತಾ ಇದ್ರಿ.
ಮಲ್ಗಿದ್ದೆ.
ಆಯ್ತಾ ಊಟ.
ಆಯ್ತು ನಿಮ್ದ.
ನಮ್ದು ಆಯ್ತು.
ಏನ್ ತಿಂದ್ರಿ.
ಹ ಮಧ್ಯಾಹ್ನ ಪಲಾವ್ ಮಾಡಿದ್ದು
ಹಾ
ಅದೇ ಸ್ವಲ್ಪ ಇತ್ತು. ಜಸ್ಟ್ ಈವಾಗ್ ಏನು ಸ್ವಲ್ಪ್ ಜಸ್ಟ್ ಈವಾಗ್ ಏನು ಸ್ವಲ್ಪ್ ತಿಂದು ಹಾಗೆ ಸುಮ್ಮ್ನೆ ಕೂತಿದೆ.
ಹ್ಮ್ ಹ
ನೀವ ಏನ್ ತಿಂದ್ರಿ.
ನಾನು ಹೊರ್ಗಡೆ ತಿಂದೆ ಅಷ್ಟ ಮತ್ತೆ ಸಾಕಣ್ತು ಇನ್ನೇನ್ ಮಾಡ್ಲಿಲ್ಲ.
ಹ್ಮ ಹೊರಗಡೆ ಏನ್ ತಿಂದ್ರಿ
ಹೊರಗಡೆ ಏನು ತಿಂದೆ
ಮತ್ತೆ.
ಜ್ಯೂಸ್ ಕುೂಡದ ವಾಾ ಇವಾಗ ಅದಕ್ಕೆ ಏನು ಬೇಡ ಅಷ್ಟೊಂದ ಹಶವಿ ಇರ್ಲಿಲ್ಲ.
ಹಾ ಹಾ ಹಾ
ಮತ್ತೆ ಹೇಳಿ.
ಮತ್ತೆ ಏನ್ ಹೇಳದು
ಎಷ್ಟ ಗಂ ಎಷ್ಟ ಗಂಟೆಗೆ ಬಂದ್ರಿ ಆಫೀಸ ಇಿಂದ
ಹ ಆಫೀಸ ಅಲ್ಲಿ ಇವತ್ತು ಒಂದ್ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು.
ಹ್ಮ್
ಹಹ್ ಬರೋದು ಒಂದ್ ಸ್ವಲ್ಪ ಲೇಟ್ ಆಯ್ತು ಆಲ ರೆಡಿ ಬಂದಾಗ ಏಳು ಗಂಟೆ ಆಗಿತ್ತು.
ಹ್ಮ್.
ಏಳು ಗಂಟೆಯಿಂದ ಆಫೀಸ್ ಇಿಂದ ಬಂದು ನಮ್ ಫ್ರೆಂಡ್ಸ್ ಯಾರ ಒಬ್ರು ಸಿಕ್ಕಿದ್ರು.
ಹ್ಮ್
ಅವ್ರ ಜೊತೆ ಒಂದ ಸ್ವಲ್ಪ ಹೊರಗಡೆ ಹೋದೆ ಅಲ್ಲಿವಂದು ಸ್ವಲ್ಪ ಏನೋ ತಿಂದೆ
ಹ್ಮ್
ಅಲ್ಲಿಂದ ಮನೆಗ ಬಂದೆ.
ಹ್ಮ್
ಮಧ್ಯಾಹ್ನ ನನ್ನ ಫ್ರೆಂಡು ಅದೇ ಪಲಾವ ಮಾಡಿದ್ರು.
ಹ್ಮ್
ನಾನು ಮನೆಗ ಬಂದಿರ್ಲಿಲ್ಲ ಮಧ್ಯಾಹ್ನ ಊಟಕ್ಕೆ ಕೈನ ಕ್ಲಾಸಿಗೆ ಏನು ಹೋಗಿದ್ದೀನಿ ಅನ್ಬಿಟ್ಟು ಅಲ್ಲೇ ಊಟ ಮಾಡಿದ್ದೆ.
ಹೌದಾ.
ಹಾ
ಹ್ಮ್
ಅದೇ ಫಲಾವ ಇತ್ತಲ್ಲ ಸ್ವಲ್ಪ ನಾನು ಅದ್ನೇ ಒಂದ್ ಸ್ವಲ್ಪ ತಿಂದು ಸುಮ್ನೆ ಹಾಗೆ ಫೋನ ನೋಡ್ಕೊಂಡ ಕೂತಿದ್ದೆ.
ಹ್ಮ ಫೋನ ಏನ ಇನ್ಸ್ಟಾಗ್ರಾಮಾ.
ಹಾ ಇನ್ನೇನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್.
ಜಾಸ್ತಿ ಯಾವ್ದ ನೋಡ್ತೀರಾ.
ಜಾಸ್ತಿ ಇನ್ಸ್ಟಾಗ್ರಾಮ, ಅಲ್ಲೇ ಇರ್ತೀನಿ.
ಅಯ್ಯೋ ಏನ್ರೀ ಕೆಲ್ಸಿಲ್ವಾ ಮಾಡಕೆ.
ಕೆಲ್ಸ ಇದ ರೀ ಕೆಲ್ಸ ಇಲ್ಲ ಅಂತಲ್ಲ.
ಹ್ಮ್
ಆದ್ರೂ ಇನ್ಸ್ಟಾಗ್ರಾಮ, ಸ್ವಲ್ಪ ಜಾಸ್ತಿ ನೋಡ್ತವಿ.
ನಾನ ನೋಡಿದ ಪ್ರಕಾರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ. ತ್ತ ಇರ್ತೀರಾ ಅಂದ್ರೆ ಜಾಸ್ತಿ ನೋಡ್ತೀರಾ ಅನ್ಸುತ್ತೆ.
ಹ ಇವಾಗ ನಾ ಇವಾಗ ನಾರ್ಮಲ ಟೈಮ ಅಲ್ಲಿ ಆಫೀಸ್ ಟೈಮ ಏನಾದ್ರು ಫ್ರೀ ಆದ್ರೆ ರೀಲ್ಸ ನೋಡಕ ಹಚ್ಬಿಡ್ತೇವಿ ಅದು ಅಭ್ಯಾಸ ಆಗಿ. ಅಭ್ಯಾಸ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ನೋಡ್ತರ. ನೀವು ನೋಡಲ್ವ ಹಂಗಿದ್ರೆ ಇನ್ಸ್ಟಾಗ್ರಾಮು.
ನಿಮ್ಮಷ್ಟ ಇಲ್ಲ.
ಓಹ ಹಂಗಾದ್ರೆ ನೋಡ್ತೀರಾ ಸ್ವಲ್ಪನಾದ್ರು.
ಸುಮ್ನೆ ರೀ ಯಾವಾಗಾದ್ರೂ ಒಮ್ಮೆ.
ಹಾ ಹಾ.
ಅದು ನೋಡಕ ಶುರು ಮಾಡಿದ್ರೆ ಸ್ವಲ್ಪ ಹೊತ್ತು ಹಂಗೆ ನೋಡ್ಬೇಕಕ ಅನ್ಸುತ್ತೆ ಅದಕ್ಕೆ ನಾನು ಒಂದೊಂದ್ಸರ್ತಿ ಅನ್ಇನ್ಸ್ಟಾಲ್ ಮಾಡಿರ್ತೀನಿ.
ಹಾ
ಮತ್ತೆ ಅವಾಗಾದ್ರೂ ಏನಾದ್ರು ನೆನಪಾಗತ್ತಲ್ಲ ನೋಡ್ಬೇಕಂತ ಅವಾಗ
ಏ ಅದೊಂತೂ ನಿಜ ಬಿಡ್ರಿ ಈ ರೀಲ್ಸ ಎಲ್ಲ ನೋಡ್ತಾ ಇದ್ರೆ.
ಹ್ಮ್
ಗೆ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು ಒಂದಸ ಈ ಒಂದೊಂದ ಇದ್ರಲ್ಲೆಲ್ಲಾ ಹೇಳ್ತಾ ಇರ್ತಾರಲ್ಲ ರೀಲ್ಸ್ ನಮ್ ಇದ್ರ ತಕ್ಕನಕ್ ಬರ್ತವೆ ಭಾವನೆಗೆ ತಕ್ಕಗೆ ಎಂತ.
ಹ್ಮ
ಅದೊಂತರ ನಿಜ ಅನ್ಸದ್ರಿ.
ನಿಮ ಹಂಗಗೆ ಆಗತ್ತ ನಂಗ ಆಗತ ರಿ ಅದಕ್ಕೆ.
ಹ ನಾವು ಇವಾಗ ನಾರ್ಮಲ ಆಗ ರೀನ್ಸ್ ನೋಡ್ತಾ ಇರ್ತೀವಲ್ಲಾ ನೋಡ್ತಾ, ನೋಡ್ತಾ ನೋಡ್ತಾ, ನಾವ ಯಾವ ತರ ಬೇಕನೋ ಅಂತವನೇ ಬರುತ್ತ ನಾವ ಅನ್ಕೊಂಡ. ಗೊತ್ತಿರ್ತೀವಲ್ವಾಗ
ಸ ನಾನು ಒಂದೊಂದು ಸರ್ತಿ ಈ ಬೇಸಕ್ಲ್ಲಿ ಇದ್ದಾಗ ಆತರ ರೀಲ್ಸ್ ಬರ್ಬೇಕಾದ್ರೆ ನಂಗೆ ಸಿಟ್ ಬರುತ್ತೆ ನಾನು ಹುಡುಕಿ ಹುಡುಕಿ ಕಾಮಿಡಿ ರೀಲ್ಸ್ ನೋಡ್ ತೆಗ್ದ್ ನೋಡ್ಬೇಕಾಗತ್ತೆ ಆಪ್ಲಿ ಈಡಲ್ಲಲ್ಲ
ಆದ್ರೆ ಬೇಕರಿ ರೀಲ್ಸ್ ಬರ್ತಾ ಇರ್ತದೆ
ಹ್ಮ್ ಮೊದ್ಲೇ ಬೇಸಾಗಿರುತ್ತೆ ಮತ್ತತ್ ಹಂಗ ಓದಿ ಅದು ನಮ ಸಿಚುವೇಶನ್ ಯಾವ್ ತರ ಇರುತ್ ಹಂಗೆ ಇವಾಗ ಈ ಫ್ರೆಂಡ್ಸ್ ಜೊತೆ ಜಗಳಡಿದ್ರೆ ಆ ತರ ಬರೋದು ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಅವ್ರ್ ಜೊತೆ ಏನಾದ್ರು ಆಗಿತ್ ಅಂದ್ರೆ ಫ್ಯಾಮಿಲಿ ತಕ್ಕಂತ ಬರ್ತಾವ.
ಈ ಕರೆಕ್ಟ್ ರೀ ನಿಜ ಅದಂತೂ ನಾನು ತುಂಬಾ ಸಲ ಒಬ್ಸರ್ವ್ ಮಾಡಿದ್ದೀನಿ ನೋಡ್ಬೇಕ್ ಹಾಗಾದ್ರೆ ಅದೇ ತರ ಬರ್ತಾ ಇರ್ತಾವ ರೀಲ್ಸ್ ನಾವ ಯಾರ ಜೊತೆ ಇವಾಗ ಯಾರಾದ್ರು. ಮನವ್ರ ಜೊತೆ ಏನರು ಜಗಳಾಡ್ಕೋ ಅಂದ್ರ ಅದೇ ತರ ಬರ್ತಿರ್ತಾವ ನಾನ ಅವಾಗ ಅನ್ಕೋತಾರ್ತೀನಿ ಇದೆ ಏನಪ್ಪ ಗಿ ಇದಿಯಲ್ಲ ಅಂತ
ಹ್ಮ ಅದೇ ಒನ್ರಿ ಅದ್ ಅದು ಅದು ಕೂಡ ರೀಲ್ಸ್ ಇದೆ ಯಾರ್ ನಿಮನ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದಿದ್ದಾರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರಲ್ಲ
ಹ ಅದ್ ನಾನು ಕೇಳಿದಿನಿ ರೀಲ್ಸ್ ಆತ ಏನು ಮಾಡೋಗಿಲ್ಲ ಹಂಗೆನೇ
ಮತ್ತೇನ್ ಸಮಚಾರ
ಮತ್ತೆ ಹೇಳ್ಬೇಕ್ರಿ ನೀವು ನಾವೇನ್ ಹೇಳದು ಊರ್ಗೇರ್ ಕಡೆ ಹೋಗಿಲ್ವಾ
ಊರ್ ಕಡೆ ಹೋಗ್ಬೇಕು ಗೀರ್ ಯಾವುದು ಗೊತ್ತಿಲ್ಲ
ಹ ಹಾ ನಾವ್ ಹಂಗೆ ರೀ ನಾರ್ಮಲ್ ಆಗಿ ಇವಾಗ ಬಳಸಬೇಕಾದ್ರೆ ಅಂಗೆ ಬಳಸ್ತೀವಿ.
ಎಲ್ಲರು ಅಂಗೇರಿ ತಾಸ್ಗಳನ್ನ ಜಾಸ್ತಿ.
ಹ ಅದ್ರೂ ಜೊತೆ ಬಳ್ಸಿ ಅಭ್ಯಾಸ ಆಗರ್ತಲ್ಲ ಅದ್ರಿಂದ ಹಂಗೆನೆ
ಹ್ಮ್ ಅಭ್ಯಾಸ ಬಲ
ಹ್ಮ್ ಅಭ್ಯಾಸ ಬಲ್ಲ ಏನ್ ಮಾಡೋದು
ಹ್ಮ್ ನೀವು ಹೋಗಿಲ್ವಾ
ನಾನು ಹೋಗಿಲ್ರಿ ಹೋಗ್ಬೇಕಿತ್ತು ಸ್ವಲ್ಪ ತೋಟದ ಕೆಲಸ ಎಲ್ಲಾ ಇತ್ತು
ಹ್ಮ್
ಪೈಪ್ ಲೈನ್ ಎಲ್ಲಾ ಮಾಡ್ಬೇಕಿತ್ತು.
ಹ್ಮ್
ಹಾ ಮನೇಲಿ ಅಮ್ಮ ಕಾಲ್ ಮಾಡ್ತೀನಿ ಅಂದ್ರು.
ಹ್ಮ್..
ಕಾಲ್ ಮಾಡ್ತೀನಿ ಅವಾಗ ಬರಿವಂತೆ ಅಂತ ಅಂದ್ರು ಬಟ್ ಅವ್ರೇನು ಕಾಲ್ ಗಿಲಿ ಏನು ಮಾಡಿಲ್ಲಪ್ಪ. ಅದಕ್ಕೆ ಸುಮ್ನೆ ಅದೇ ಮೇಬಿ ಮಳೆ ಗಿಳೆ ಆಗಿರ್ಬೇಕು
ನೀವು ಆದ್ರೂ ಎಷ್ಟು ಬಳಸ್ತೀರಾ ನೋಡಿ ಕಾಲ್ ಗೆಲು ಊರ್ಗೇರು
ಅಂದ್ರೆ ನಾನು ಓದಿದ್ ಇಲ್ಲಾ ಅಲ್ವೆನ್ರಿ ಊರಲ್ಲೇ ಓದಿದ್ದು.
ಹಾಂ.
ಇವಾಗ ಸೀಟಿ ಗಿಟಿಲಿ ಇದ್ದಿದ್ರೆ ಒಂದ್ ಸ್ವಲ್ಪ. ಹಾ ಹಾ ಸಿಟಿಯಲ್ಲಿ ಏನಾದರೂ ಇದ್ದಿದ್ರೆ ಮಾತುಗಳು ಒಂದ್ ಸ್ವಲ್ಪ ಚೇಂಜ್ ಆಗ್ತಿತ್ತು.
ಏಯ್ ಎಷ್ಟು ವರ್ಷ ಆಯ್ತು ನೀವು ಬಂದ್ ಆದ್ರೂ.
ನಾನು ಇವಾಗ ಬಂದು ನಾಲ್ಕು ವರ್ಷ ಆಗೋಕೆ ಬಂತು.
ಮತ್ತೆ. ಹಂಗ ಎಲ್ಲಾರೂ ಯೂಸ್ ಮಾಡ ಮಾಡ್ತಾರೆ ಭರತ್ ಅವ್ರೆ ಅವನ್ ಆತಾರ
ಅಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ.
ಹ್ಮ್.
ಬಟ್ ಅದೇ ನಮ್ದು ಇನ್ನು ಒಂದ್ ಸ್ವಲ್ಪ ಹಂಗೆ ಅಪ್ಡೇಷನು. ಅಂದ್ರೆ ಈಗ ಆಲ್ಮೋಸ್ಟ್ ಫ್ರೆಂಡ್ಸ್ ಇರೋರೆಲ್ಲಾ ಊರ್ ಕೊಡೆವ್ರೆ
ಹ್ಮ್
ಅದ್ರಿಂದ ಅವ್ರ ಜೊತೆ ಮಾತಾಡ್ಬೇಕಾದ್ರುನು ಹಿಂಗೆ ಮಾತಾಡಿ ಮಾತಾಡಿ ಮಾತಾಡಿ.... ಅಭ್ಯಾಸ ಆಗ್ಬಿಟ್ಟಿದೆ.
ಒಬ್ನೆ ಮಗನ ನೀವು.
ಹ ಒಬ್ನೆ ಮಗ ಅಕ್ಕ ಇದಾರೆ ಒಬ್ರು.
ಹ್ಮ್
ಹಾ ಅಕ್ಕಂಗೆ ಲವ್ ಮ್ಯಾರೇಜು ಮದ್ವೆ ಆಗಿದೆ.
ಹ್ಮ್ ನಿಮ್ದ ಯಾವಾಗ ಮದ್ವೆ.
ನಮ್ದು ಮದುವೆ ಇನ್ನೂ ಲೇಟ್ ರೀ ಇನ್ನೂ ಚಿಕ್ಕ ಏಜ್ ನಮಗೆ.
ಅಯ್ಯೋ ಏನ್ ಮುದ್ಕ ಆದ್ಮೇಲೆ ಒಂದ್ ನಲ್ವತ್ ಆದ್ಮೇಲೆ ಆಗ್ತೀರಾ.
ಅತರ ಅಲ್ರೀ ಇನ್ನು ಏನಾದ್ರು ಮಾಡ್ಬೇಕಲ್ಲ.
ಏನ್ ಮಾಡ್ತರಿ.
ಏನಾದ್ರು ಒಳ್ಳೆ ಒಂದ್ ಕೆಲ್ಸ ಗಿಲ್ಸ ಮಾಡ್ಕೊಂಡು.
ಯಾರು ಹೇಳಲ್ವ ನೀವು ಸೆಟ್ಲ್ ಆಗಿದ್ದೀರಿ ಅಂತ.
ಯಾರ್ ಹೇಳ್ತಾರೀ ಎಲ್ರಿ ಸೆಟ್ಲ್ ಆಗಿದ್ದೀವಿ. ಬೇರವ್ರಿಗೆ ಹಂಗ್ ಕಾಣುತ್ತೇನೋ ಸೆಟ್ಲ್ ಆಗಿದಿದ್ದಾರೆ ಆಗಿದ್ದಾರೆ ಹೀಗಿದ್ದಾರೆ ಎಂತ.
ಹ್ಮ್
ಹ್ಮ್ ಹೊ ಅದ್ ನಮಿಗ ಮಾತ್ರ ಗೊತ್ತಿದೆ ಅಲ್ವಾ.
ಹ್ಮ್
ಅವ್ರಿಗ್ ಏನ್ ಗೊತ್ತಿದೆ. ಮಾತಾಡೋರು ಕೇಳೋರು ಮಾತಾಡ್ತಾರೆ.
ಕೇಳ್ದೆರಿಯಪ್ಪ ಯಾರಾದ್ರರು ಅಂದಿದಾರ ಅಂತ.
ಹೆಂಗ್ರೀ.
ಕೇಳದೆ ಜಸ್ಟ್ ಯಾರಾದರೂ ಅಂದಿದಾರ ಅಂತ.
ಇಲ್ಲ ನನಿಗ್ ಯಾರು ಆತರ ಅಂದಿಲ್ಲ.
ಹ್ಮ್ ಹ್ಮ್
ಹ್ಮ್ ಯಾರಂತಾರೀ ನಮಗೆ ಡೈರೆಕ್ಟ್ ಆಗಿ ಮಾತಾಡೋದಿದ್ರೆ ಹಿಂದೆ ಹಿಂದೆ ಹಿಂದೆ ಮುಂದೆ ಮಾತಾಡ್ತಾರೆ ಅನ್ಸುತ್ತೆ. ಅಷ್ಟೇ. ಹಾ ಡೈರೆಕ್ಟ್ ಆಗಿ ಯಾರ್ ಕೇಳ್ತಾರೆ ಹೇಳಿ.
ಅದು ನಿಜಾ ಬಿಡಿ.
ಡೈರೆಕ್ಟ್ ಆಗಿ ಯಾರು ಕೇಳಲ್ಲ.
ಹ್ಮ್ ಹ್ಮ್ ಅಂದ್ರೆ ವಯಸ್ಸಾದ್ಮೇಲೆ ಮದ್ವೆ ಆಗ್ತೀರಾ ಮುದ್ಕ ಆದ್ಮೇಲೆ.
ಆತರ ಏನಿಲ್ಲ ಇನ್ನೊಂದ ಆಗದು ಇನ್ನೊಂದ್ ನಾಲ್ಕೈದು ವರ್ಷ ಬಿಟ್ಟು.
ಇನ್ನೂ ನಾಲ್ಕ್ಐದು ವರ್ಷನ.
ಇವಾಗ ಇನ್ನು ನಮ್ಗೆ ಟ್ವೆಂಟಿ ಫೈವ್ ರೀ.
ಹ್ಮ್ ಹ್ಮ್ ಹ್ಮ್
ಹಾ ನಮಗಿನ್ನ. ಅತ್ತಾತ್ರಾ ಟ್ವೆಂಟಿ ನೈನ್ ತರ್ಟಿ ಈ ತರ ಎಲ್ಲ ಆಗದು. ಜೀವನ ಹೇಗಿರುತ್ತೆ ಅದ್ರು ಮೇಲೆ ಈ ನಾವ್ ಅಷ್ಟೊಳಗಡೆ ಎಲ್ಲಾ ಮಾಡ್ಕೊಂಡಿದ್ರೆ ಇದಾಗದು. ಸುಮ್ನೆ ಆಮೇಲೆ ನಮ ನಮ್ಕೊಂಡ್ ಬಂದವ್ರಿಗೆ ಕಷ್ಟ ಕೊಡ್ಬಾರ್ದಲ್ರರಿ.
ಹ್ಮ್
ಅದಿಕ್ಕೆ ನಾವೇ ಏನಾದ್ರು ಸ್ವಲ್ಪ ಮಾಡಿಟ್ರೆ. ಏ ಖಂಡಿತ ಕರೀತೀನ್ ರಿ ಅದ್ರಲ್ಲಿ ಏನಿದೆ.
ಒಳ್ಳೆ ಊಟ ಮಾಡ್ಸಿ.
ಒಳ್ಳೆ ಊಟ ಮಾಡುಸ್ತೀವಿ ಬನ್ನಿ ನಮ್ ಕಡೆ ಸೌತ್ ಊಟ.
ಹ ಅದೇನಪ್ಪಾ ನಮ್ಗೆ ನಮ್ಗ ಓಕೆ ಆಗೋತರ ಊಟ ಮಾಡ್ಸಿ.
ಏ ಓಕೆ ಆಗತ್ ಬಂದ್ರಿ ರಿ ಯಾಕ್ರಿ ಆಗಲ್ಲ ಓಕೆ. ಮತ್ತೆ
ಮಲ್ಗೋದು
ಮಲಗ್ತೇನ್ರಿ ಇನ್ನೇನ್ ಇನ್ನೊಂದ್ ಸ್ವಲ್ಪ ಹೊತ್ತು ಆಲ್ರೆಡಿ ಟೈಮ್ ಆಯಕ್ತಲ್ಲ ನಾಳೆ ಇನ್ನೇನ್ ಸಂಡೇ ಇದೆ ಆಫೀಸ್ ರಜೆ
ಫುಲ್
ನಿಧ ಚಿಲ್ತರ ಏನಿಲ್ಲ ನಿಧಾನ ಹೋಗಿ ಹೇಳುದು
ಅದ ಹೆಂಗ್ ನಿಧಾನವಾಗಿ ಅಯ್ಯೋ ದಿನಾ ಏನು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ ಬಿಡ್ತಿರಲ್ಲ
ಆತರ ಅಲ್ಲ ದಿನ ಹತ್ತ ಅಂದ್ರೆ ಎಲ್ಲಾ ಆಫೀಸಿಗೆ ಹೋಗ್ಬೇಕು
ಹ್ಮ್
ನಾಳೆ ರಜಾ ಇರುತ್ತಲ್ಲಾ ಇನ್ನು ನಿಧಾನಕ್ಕೆ ಹೇಳ್ಬೋದು ಅಂತ
ನಮಗೊಂದು ಫೋನ್ ಬರ್ತಾ ಇದೆ
ಹಾ ಸರಿ ಆಯ್ತು ರೀ ಹಾಗಂಗಾದ್ರೆ
ಸ